ಹಲೋ ಕೆಳ್ಸ್ ಅಲೇ ಬೇಡನಂಗಾಯ್ತೆ.
ನಿನಗ್ ಏನು ಇಲ್ಲ ಎತ್ಲಿಕ್ಕ
ಫೋನ್ ಹಚ್ಚಿದನೆ ಎತ್ಲೊ ಬ್ಯಾಡೋ ಅಂತಾನೇ ಯಾರ್ ತಂಡ ಮಾತಾಡಕೖತಿ ಅಂತ ಬಿ ಕಟ್ ಮಾಡಿದೆೆ. ಹಾ
ನಾನ ಲೇಟ್ ಮಾಡಿದ್ದೆ ಅದೇನೊ ನೋಡಕ್ಕಿದ್ದೆ ಅಲ್ಲೇನೊ ನೋಡತ್ತಿದ್ದೆ.
ಏನಂದ ವಿಡಿಯೊ
ಇಲ್ಲ ಅದೇ ಕೋಡ್ ನೆಟ್ ಬೋರ್ಡ್ ಬೋರ್ಡ್ ಅಚ್ಚಿದ್ದೆ.
ಯಾವು ಏನ್ ಬರ್ಲತ್ತೋ ನಾ ಎಲ್ಲ ಮಾಡಿದ್ದಿ ಇನ್ನ್ ಸ್ವಲ್ಪ್ ದಿವ್ಸ್ ತಡಿ ಆ ಅಲ್ಲಿ ಅವ್ನಿಗೆ ಹೆಂಗನ ಸ್ವಲ್ಪ ಅದಿದು ಮಾಡಿ ಹಾಕಿ
ಅಂಗಂದ್ಯ ಓ ಮಾಡ್ತಿರ್ತಾನಲ್ ನಂಬರ್ ಆಡ್ ಮಾಡ್ ನ ಅವ ನೋಡಿಕಬೇಕು ಅನಿ.
ಹಾ
ಆ ಕಡೆ ಹೋತಾನವ ಹಂಗೆ ಮಾಡ್ತಿನಿ ಅಂತಾನವ.
ಇಲ್ಲೇ ಮಾಡು ಸಿದರ್ಜೆಂಟ್.
ವಡಾ ಪಾವ್ ತಿನ್ಸಿ ಕುಡ್ಸಿದೆ ಎಲ್ಲ ತಂದ್ ಕುಡ್ಸಿದೆ ಮತ್ತ್ ಕೇಳಿಲ.
ಅಲ್ಲೊ
ವಡಾ ಪಾವ್ ತರ್ಸಿ ಎಲ್ಲಾ ವಡಾ ಪಾವ್ ಎಲ್ಲಾ ಅದೇ ಅರ್ ಅದೇ ಮಾಡೀನಿ ವಡಾ ಪಾವವ ತರ್ಸಿನಿ. ವಡಾಪಾವ್ ತರ್ಸಿದಿಯ ಮತ್ತೆ ಇಲ್ಲೆ ಮಾಡು. ಸ್ವಲ್ಪ ಅರ್ಜೆಂಟ್ ಆದ ನಂಬರ್ ತೊಗೊ ಹಿಂಗ್ ಮಾಡಿದೆ ಕೇಳಿಲ್ಲ.
ಅಲ್ಲೋ ನಾ ಹಾಕಿಂದೆಲ್ಲ ನಂಬರ್ ಯಾವ್ ಟ್ ಮಾಡಿದ್ದಿ?
ನಂಬರ್ ಕಳಿಸಿನ ಯಾಡ್ ಮಾಡಿ ಯಾಡ್ ಮಾಡ್ಯಾರ ನ ಕಳ್ಸಿನಿ ಕಳ್ಸ ಇದ್ದು ನಂಬರ್. ಹತ್ ನಂಬರ್ ತಗ್ಯಲಾ ನೀನು ಎಲ್ಲ ನಿಂದೊಂದ ಅವ್ರದೊಂದ ಅದ ನೀ ಟ್ಯಾಬಿದೊಂದು.
ಕ್ಕಿದೆ.
ಹಾ ಹಾಕೀನಿ ಎಲ್ಲ.
ಅದೊಂದಾಯ್ತು ಮತ್ತ ಮ ಮತ್ತೆ ತಡಿ ನೋಡತನ್ ನಂಬರ್ ಹಾಕಿ ಫೋರ್ ಫೈವ್ ನ
ಮತ್ತೆ ಅವ್ರ್ದು.
ಫೋರ್ ಫೈವ್ ಒಂದ ಅದ ಅದಾದ್ಮೇಲೆ ತ್ರೀ ನೈನ್ ಒಂದ ಅದ ಆಯ್ತು.
ಅದೇ ನೀವು ವಾಟ್ಸಾಪ್ನಾಗ ಎಷ್ಟ್ ಎಷ್ಟ್ ನಂಬರ್ ಅವ್ ಅವೆಲ್ಲ ಆತು.
ಆಯ್ತು ಹಾಕಿರ್ತಾನಲ್ಲ.
ಹ ಹಾಕಿರ್ತಾನ ಅವ ಬಿಡಂಗ ನ ನಂಬರ್ ಸಿಗಲ್ಲ.
ಈಗ ಎಷ್ಟು ಗ್ರೂಪದಾಗ ನೂರ್ ಮಂದಿ ಮ್ಯಾಗ.
ಅಲ್ಲ ಗ್ರೂಪ್ನಗೆ ಆಕೇನಿ ನಂಬರು.
ಗ್ರೂಪ್ನಗ ಯಾಕ್ ಹಾಕಾಕ್ ಹೋದಿ
ಅವ ಅಂದ ಗ್ರುಪ್ ಯಾಕಂತ
ನಮ್ ಹೆಸರು ಆಗ್ತಾನು ನಾವ್ ಹಂಗೆ ಹೆಸರು
ಇಲ್ಲ ನಾ ಎಮರ್ಜೆನ್ಸಿ ಹೆಸ್ರು ಕೇಳಿನಿ.
ಹೆಸ್ರೇನ್ಕೆ ಬೇಕಾಗಲ್ಲ.
ಈಗ ಬೇಕಾಗಲ್ಲ ಎಮರ್ಜೆನ್ಸಿ ಇಲ್ಲ ನಾಯ್ ಕೇಳಿದ್ದೆ ಹ ನಂಬರಾಕದ್ ಬಿಟ್ಟ್ಬಿಡದು ಅದು ಎಲ್ಲನ ಒಂದ್ ಆಪ್ಷನ್ ಇರ್ಬೊದು ಬಾಳ ಹು
ನಾನು ನೋಡಿದೆೆ ಎಲ್ಲ ಆ ಕಡೆ ನೋಡಿದ್ದೆ ನಾನೇ. ನೋಡಮ್ಮ ನೋಡಮ್ಮ ಅಂತ ಅಷ್ಟೇನು ಅದ್ ಬಿಟ್ರ.
ಅದ ಏನೊ ಅದಿನ್ನೊಂದು ಅದದು ಲಿಂಕ್ ಅದು ಓಪನ್ನೇ ಆಗೊಲ್ದು ಅದು ಪಾಸ್ವರ್ಡ್ ಕೇಳಗತ್ತದೇನೊ.
ಅದೇ ಅದಿಲ್ಲಿ ಪ್ರಾಜೆಕ್ಟ್ ಮತ್ತೇಳ.
ಹ್ಮ ಅದೇನೊ ಹೊಸ್ ಹೊಸ ಕಾರ್ಯಗಳನ್ನು ಸ್ವೀಕರಿಸ್ತೇನ್ ಹ ಏನ್ ಮಾಡಬೇಕತ್ತಿದಿ ಯೂಟ್ಯೂಬ್ದಾಗ್
ಯೂಟ್ಯೂಬ್ದಾಗ್ ಬರೋದೆ ಇಲ್ಲ ಹೊಸ ಆಪ್. ಪಾದದೆ.
ಶಾಲಿ ಹೆಂಗ ನೋಡಿದೆ ಹಂಗ್ ನೋಡ್ಲ ಶಾಲಿ ಹೆಂಗ್ ನೋಡ್ ಕ್ಕಂತೆ ಹಂಗೆ ನೋಡ್ಕಲ್ಯನು.
ಬರಲ್ಲ ಅವ್ನು ಬರಲ್ಲ ಅವ್ನ್ ಅವ್ನ್ ಬೆಲೆಗೂ ಅವನ್ ಬೆಲೆಲಿಂದ ಲಿಂಕ್ ತಗೋಬೇಕ್ ಅದ್ ತಗೊಂಗಿದ್ರೀಗ.
ತೋಂಗ್ ಬಿಡದಲ್ಲ ನಾ ಬಿಡಲ್ಲ ತಡಿ.
ಹಾ
ದಿವಂಗನ?
ಹೇಳು ಅಂತಾನೆ.
ಏ ಬಿಡಲ್ಲೋ ತನ್ನ ಎಷ್ಟ್ ಸ್ವಲ್ಪ ಲಾಸ್ಟಿಗೆ ಎತನ ಆಗಿ ಕಮಿಷನ್ ಕೊಡದ ಲಾಸ್ಟಿಗ್.
ಕಮಿಷನ್ ಆದ್ರೆ ಅದ್ ಬಂದ್ಮೇಲ್ ಕಮಿಷನ್ ಕೊಟ್ಟು ಏನ್ ಮಾಡುದ್
ನಾ ಕೇಳ್ತಿ ನಡಮ್.
ಕೊಡ ಅದ್ ಕೊಡಲ್ಲ ಕೊಡಂಗಿತ್- ದ್ರ್ ನಿನ್ ಮುಂದೆ ಎಡ್ ಮಾಡ್ ತಿದ್ದ ನಂಬರ್ಗಳ್ ಆಕಡೆ ಈಕಡೆ ಹೋಗಿ ಯಾಕ್
ಅಲ್ಲ ಹೇಳಾವಲ್ಲ. ಆ ಮಾತ್ತ ನನಗ ಒಂತರ ಅನಿಸ್ತದೆ ಇಂತ ಇದಕ್ಕೆ ಇಂತಿಕಂಬಂದ್ ನೋಡಪ್ಪ ಅನಸ್ತದ. ಯಾರ ಮುರ್ಸರಿ ನ ಮುಕ ಕಿಂಗ್ ನೋಡಿದಾವ.
ಹಾ
ಆ ನನಗ ಒಂಥರಾ ಅನಿಸಿತ್ತ.
ಅಂದ್ರ ಅದ ಐತಿ ಬೇಕಂತ ಹೇಳಲ್ಲ ಆಗ್ಯಾನವ. ಹ್ಮ
ಮತ್ತೇನ್ ಮಾಡಿ ಹೋಗ್ಬಿಡ್ಲಾ ಅಂತ ಸ್ವಲ್ಪ ಬಿಟ್ಟಿದಾರ್ಲ.
ಹ
ಆಯ್ತ್ ತುಗೊ ನಂಬರ್ ಎಷ್ಟ ಬೇಕ್ ನಿನಗ ಕಲ್ಸತಿನ ತಗೊ ತಂದಿನಿ ನಿನ್ ಟಾಸ್ಕ್ ಆಗಾನ ಹೇಳಪ್ಪಾ ನಾನು ಸ್ವಲ್ಪ ಮಾಡಕೈತಿ ಅದ ನಾವು ಸ್ವಲ್ಪ್ ಮಾಡ್ಕ್ಯಂತ್ನಿ ಅನ್ನೇ
ಹ
ಆಯ್ತು ತುಗೊ ಮ ಇನ್ನೊ ದ ಐ ಐವತ್ ಕಾಲ್ ಐವತ್ ನಂಬರ್ ಸಿಕ್ರ ಸಾಕಪ್ಪ ಅಂದ ಆಯ್ತ್ ಹಂಗೆ ನಿನಗೆ ಹೆಸರ ಸಿ ದ ನಾವೆಷ್ ಕಳಿಸತೀನಿ ನನ್ನ ಟಾಸ್ಕನ್ಯಾಗ ನಂದೊಂದ್ ಸ್ವಲ್ಪ ನೋಡ್ಬಡಪ್ಪ ಅಂದ್ಯ ನನ್ನ ಅದ್ರಗೆ ಎಂಟ್ರಿ ಮಾಡೋ ಪ್ಪಂದ್ಯ
ಹಾ
ಹ್ಮ್ ಆಯ್ತ್ ನೋಡಮ್ ಅ ತ ಹೂ ಅಂತ ಅಂದಗೆಸಿ ಆಯ್ತು ಗಪ್ಪದ
ಹ್ಮ್
ನಾನ್ ಅಲ್ಲಿಗೆ ಗಪ್ ಆದೆ.
ಆಯ್ತ್ ಅವನ್ದು ಐವ ಐವತ್ತಂದ್ರ ಈಗ ಆಗಿರ್ತವ ಹೋಗ್ ಕೇಳ ಅರಮಾಗಿರ್
ಹೇಳ ಕುತ್ತಾನ ಅವ ತಗನ್ನಿಗ
ಹ
ಕುತ್ತಾನವ
ಏ ಏನ್ ಮಾಡಲ್ಲ ಐವತ್ ಆರಾಮಾಗಿರ್ತವ ಈಗ ಅವನ್ವು.
ಏ ಸಲ್
ಅಲ್ಲ ಸುಮ್ ಕೇಳದೊಂದ್ ಕೇಳ
ಹೌದ ಕೇಳಿದ್ನಂತ ತಿಳ್ಕ ಹಿಂಗ್ ಇದೊಂದೇ ತನವ ಇಲ್ಲ ಶಾಪರ್ ಫಸ್ಟ್ ನಾನೇ ನನಗೆ ತು ನಾನೇ ತಗೊಂದೀನಿ ನಾ ಕೋಆರ್ಡಿನೇಟ್ ನಾನೇನಿ ನಾನು ನನ್ಗ ಅಷ್ಟೇ ಮಾಡಕ್ ಬರ್ತ ಅಂದ್ಬಿಡ್ತನ ಆಯ್ತ್ ಇದೊಂದ್ ಮಾತ ಆಮೇಲೆ ಏನ್ ನಮಗೆ ಮಾತೆ ಬರ್ಲಾ ಏನು ಹೆಂಗ ಯಾವದಲ್ಲ ಅಂತ ಅನಸ್ತದೆ ನೀನ್ ಮಾಡಿದ ಆಕಿದ ಹ ಅವ ಲಾ ಬರ್ಲಂತ ಅಂದ್ರೆ ಹೆಂಗ್ ನಾ ಬಾಬಾ ಅಂತ ಹೆಂಗ ಹೆಂಗ್ ಬರ್ಸ್ತದೆ ನಾನೇ ಕೋಆರ್ಡಿನೇಟ್ ಅಂತನ ಅವ.
ಅದುನು ಕರೆಕ್ಟ್ ಬುಡು ಎಲ್ಲ ಸುಮ್ ಸೂ ಮಾತಾಡಿದಂಗ ಮಾಡಿಗಿನ ಕೇಳ್ ತೇನು
ಚೆ ಚಕೇಳಕತ್ನಿ ಅಲ್ಲ ಬುಳವಲ್ಲ ಬಲ್ಲಿ
ಉಳಿಸಬೇಕು ಸ್ವಲ್ಪ.
ಜಲ್ಲಿ ಬೀಳಲ್ಲೋ ಇನ್ ಕಮ್ಮಿಂಗ ಇರ್ತಾವ ಹೆಂಗ್ ಬೀಳ್ತಾವ
ಫೋನ್ ಫೋನ್ ಕೊಡನ ಫೋನ್ ಕೊಡನು ಒಂದ್ ಹತ್ತು ನಿಮಿಷ.
ಸರಿ ಕೊಡನವಲ್ಲ.
ಆ
ಫೋನ್ ಕೊಡವಲ ಕೈಗೆ ನ ಎಲ್ಲಾ ಅದೇ ಏನೇನ್ ಟಾಸ್ಕ್ ಎಲ್ಲಾ ನೋಡಿ ನೋಡಬೇಕಂದ ನಾ ಮನೆ ತಗೋಕತ್ಯ ಕೊಡ್ಲಿಲ್ಲ.
ಏನಂದ
ಇಲ್ಲ ಒಂದ್ ತಡಿ ಒಂದ ಮೆಸೇಜ್ ಬರಕತ್ತದ ನಾ ಒಂದ ಮೆಸೇಜ್ ಮಾಡ್ತನಿ ತಡಿ ಅಂದ ಅಷ್ಟತ್ತ ನಮ್ಮ ದೊಡ್ಡಪ್ಪ ಬಂದ್ ದೊಡ್ಡಪ್ಪರ್ ಬಂದ್ರೆ ಆಯ್ತ್ ಹೋಗು. ಜಲ್ದಿ ಫೋನು ಕೊಡಲ್ಲ ಅವನು ನೋಡಮ ಟ್ರೈ ಮಾಡನ ಮತ್ತ ಇನ್ನೊಂದ್ ಸತಿ ಈಗ್ ಯಾವಾಗ
ಹಾ
ಮಾಡಮ್ ನೋಡಮ ಪಾಪ್ ಹೋದ್ರಲ್ಲ ಬಿಡ ಅದೇನ್ ಮಾಡ್ತಿ.
ತಗೊಂಡ್ವಿ ಅಂದ್ರೆ ಈಗ ನಮ್ ದೋಸ್ತರು ಅವ ಇರ್ತಾರೆ ಎಲ್ಲರೂ ನಮ್ಗೆ ಬರ್ತಾವ.
ಎಷ್ಟಿಷ್ಟ
ಆ
ಅದ್ ಮಾಡ್ಸಕ್ ನಿಂತ್ ಅಂದ್ರೀಗ್ ಮತ್ನಾ ಮತ್ ಅಯ್ಯೋ ಒಂದೇ ದಿನದಾಗ ಐವತ್ ಮ್ಯಾಗ ದಬ್ಬತ್ದ
ಮಾತಾಡೋದ್ ಸುಲಭ ಮಾತಾಡೋದ ಸುಲಭ ಮಾಡೋದ ಕಷ್ಟ.
ತ ಎಲ್ಲ ಐವತ್ತು ಆರಾಮ್ ಮಾಡಿಸ್ತ ಮೂವತ್ಂತ್ರ ಅರ ಮಾಡುಸ್ತೀನಿ
ಮಾತ್ ಮಾತಾಡೋದು ಸುಲಭ
ಹ ಅಪ್ಪಿ ಮಾಡ್ಸದ ಮಾಡಿಸ್ತೀನಿ ಮಾಡದ ಬಿಡದು ಅವ್ರಿಗೆ ಬಿಟ್ಟ
ಅವ್ರಿಗೆ ಬಿಡದ ಅಂದ್ರೆ ಅದು ಮಾಡಿದ
ಇರ್ಲಾಕ್ಕ ಅದಕ್ಕನ್ ಸಂಬಂಧ
ಆಗಲ್ವ ಅಣ್ಣಾ ಅದು ಏ ಎಂಟ್ರಿ ಮಾಡಕ್ ಆಗಲ್ಲ ನಂಬರ್ ಅಷ್ಟೆ ಒಂದೇ ದಿವ್ಸನಾಗ ಒಂದ್ ದಿವಸ ಒಂದಿವ್ಸ್ನಾಗಲ್ಲ ಅದು.
ದಿಸದಾಗ ಆಗಲ್ಲ.
ಆಗಲ್ಲ ಅದ ನಾವೆಲ್ಲಾ ಮಾಡೇ ಬಿಟ್ಟಿವಿ ದೀ ನೀವೆಲ್ಲಾ.
ಮತ್ತ ಟಾಸ್ಕ್ ಮಡಕ್ಕೆ ಮೂರ್ ದಿನ ಆಯತು
ಹಾ ಹ ಹಾ ಇದೇ ಟಾಸ್ಕ್ ಮಾಡದೇ ಮೂರ್ ಮೂರು ವಾರ ಆಗ್ ಸ ಬುಟ್ಟು ಹೆಂಗ್ ಮಾಡಂಗಿದಿದು.
ಅದು ಟೆನ್ಶನ್ ಮಾಡ್ಕ್ಯಂತ್ ಕೂಡದ ಆಗಲದು ಬಿಡು
ಹ್ಮ್ ಹೊಲ ಮನೆ ಕೆಲ್ಸದ ನೀನ್ ಏನ್ ಬಿಜಿ ಅವುಕುವೆ ನಮ್ದುನ್ ಮಾಡಿಸಿದ ಅಂತ್ ತಿಳ್ಕಾ ನಿನಗೆ ಮೆಸೇಜ್ ಮಾಡ್ತಾರ ನೀನ್ ಹೇಳ್ಬೇಕು. ಕೆಲ ಡೀಟೇಲ್ ಅವ್ರರಿಗೆ.
ಅದೇ ಅವರು ಅವ್ನಗ್ ಮಾಡಕ್ ಆಗಲ್ಲ
ಇಲ್ಲ ಎನಿ ಟೈಮ್ ಅದ್ರಾಗ ಇರ್ತಾನವ. ಮೆಸೇಜ್ ಅರವತ್ ಮಂದಿ ನೂರ್ ಮಂದಿ ಮೆಸೇಜ್ ಮಾಡಿದ್ರ ಮೆಸೇಜ್ ಮಾಡ್ಬೇಕ ಅವ
ಮೆಸೇಜ್ ಯಾರು ಮಾಡಲ್ಲ ಅವ್ನಿಗೆ ಮೆಸೇಜ್ ಯಾರು ಮಾಡಲ್ಲ ಗ್ರೂಪ್ ಅದ ಆಡ್ ಗ್ರೂಪ್
ಮೆಸೇಜ್ ಮಾಡ್ತಾನಲ್ಲ ಅವ ಪ್ರಭು ಅವ ಎಲ್ಲಾ ಮತ್ತೆ ಏನೇನೋ ಫೋಟೋ ಅಕ್ ಅವಾಗ್ತಾರೆಲ್ಲ ಅದು ಇದು ಇದು ಅಂತೆಲ್ಲ ಹೇಳ್ಬೇಕು ಮತ್ತೆ. ಆಯ್ಕ್ ಮನೆಯಾಗ್ ಕುಂತಂಗಲ್ಲದು
ಸೋಮವಾರ ಮೀಟೆ ಅಂಗಿ ಮಾಡ್ಕೋತಾರೆ.
ಹ್ಮ ಸಾಕ್ ದೇವ್ರ ಕೊಟ್ಟಾನ ಕಣ್ಣು
ಹ ಇದೆ ಬರ್ತೈತೆ ತಡಿ ಇನ್ನೊಂದು ಎರಡು ವಾರ ಅದ ಆಪ್ಸ್ ಡೆವಲಪ್ ಆಯ್ತ ಅಂದ್ರ ಆಯ್ತು. ಬ
ಹಾ ಡೆವಲಪ್ ಅಗೈತಿ ಈಗ ಅರ್ಧ
ಇನ್ನ ಅಷ್ಟೇನ್ ಆಗಿಲ್ಲ ಇನ್ನ ಆಲತ್ತದ ಆಗತ್ತ ಅಂತ ತಕ್ಕಬೇಕು
ಹ್ಮ್ ಹ ಎಲ್ಲ ಇದರಾಗ ಮಾತಾಡನು
ಅದಕ್ಕೇನ್ ಸಂಬಂಧ ಇಲ್ಲ ಮಾತಾಡ್ಬೇಕು
ಒಂದ ಯಾಡ್ ಏನನ ಮಾಡಮಾ.
ಏನ್ ಮಾಡ್
ಬ್ಯಾರೆ ಓರ್ಸ್.
ಆ.
ಬೇರೆ ಓಡ್ಸ್ ಮಾತಾಡಣೇನ.
ಬ್ಯಾಡಪ್ಪಾ ಅಣಾ ಕೈ ಮುಗಿತೇನ್ ಅಣ್ಣಾ.
ಏ ಬಂತಗ ಬಾಯಾಗ್ ಬ
ಅಣಾ ಅಣಾ ಅನೋ ಯಾಕಣ್ಣ ಬಡುವರ ಮ್ಯಾಗ ಬಡುರ ಮ್ಯಾಗ.
ಅದರಾಗ ಮೆನ್ ಅದರಾಗ ಮೇನ್ ನಿಂದ. ನಿಂದೆ ಅದಅದರಾಗ ಪಾತ್ರ ಹಾ ಹಾ.
ಬಡವೂರ್ ಮ್ಯಾಲ್ ಬಡೂರ್. ನಮ್ಮ ಮ್ಯಾಲ ಯಾಕ ಅನ್ನೋ ಕಣ್ ನಿಮ್ದ ಬಡೂರ್ ಮ್ಯಾಗ ಯಾಕ ಅನೊ ಕಣ್ಣ.
ಒಳ್ಳೆ ಮನುಷ್ಯರ.
ನಾನ್ ಒಳ್ಳೆ ಮನ್ಷ ಸರಿ ಅಣ್ಣಾ ಆದ್ರ ಸೊಪ್ಪ ಬಡುರ್ ಮ್ಯಾಲ ಕಣ್ಣ ಹಾಕ್ಬ್ಯಾಡ್ರ ಅನೊ.
ಕಣ್ಣ ಹಾಕಲ್ಲೋ.
ಇಲ್ಲಾ ಅಣ್ಣಾ ನೋಡ್ರಣ್ಣ ನೋಡಿ ಕಣ್ಣ ಹಾಕ್ರನ್ನಾ ಬಡುರ ತಲಸ ಐತಿವ ಅಣ್ಣಾ ಇಲ್ಲಂದ
ಅ ವೋ ಹೆಂಗ ಕಲ್ತೆ ಮಾ ತ
ಎಲ್ಲಿ ಕಲಿಯಕ್ಕೆ ಎನ್ ಅಣ್ಣಾ ನಿಮ್ದೇ ಅಣ್ಣಾ ಟ್ರೈನಿಂಗ್ ಎಲ್ಲಾ.
ಅಬಾಬಾಬಾ.
ನಿಮ್ ಟ್ರೈನಿಂಗ್ಲಿ ಮಾಣಿಕ್ ರೆಡ್ಡಿ ಭಾಗ್ಯವಂತಿ ಆಗ್ರೋ.
ಹೇಳ್ ಹೇಳ್ ಯಾರಿಗ್
ಭಾಗ್ಯವಂತಿ ಆಕರೋದಾಗ ಒಂದ್ ಹುಡುಗ ಕುಂತಿರ್ತದಣ್ಣ ಅವ್ ನಂಬರ್ ಹಾಕ್ನಿ ಕಾಂಟ್ಯಾಕ್ಟ್ ಮಾಡ ಅಣ್ಣಾ ಅವ ಎಲ್ಲಾ ಕೋಚಿಂಗ್ ಹೇಳಿಕೊಡ್ ತನ ಅಣ್ಣಾ.
ಲಾಸ್ಟ್ ನಂಬರ್ ಏನ ಹೇಳ ಅವನ್ದ.
ಲಾಸ್ಟ್ ನಂಬರ್ ಟೂ ಏಟ್ ಅಂದ ನೋಡ ಅಣ್ಣಾ.
ಅಲ್ಲಾ.
ಮತ್ ಏನ್ ಹೇಳ್ದನ.
ಟೂ ಏಟ
ನೋಡಣ್ಣಾ ಟು ಏಟ್ ಒಂದಂತ್ ನೋಡಣ್ಣಾ.
ಹ ಹ್ಮ್ ಹ್ಮ್ ಆ
ಟು ಏಟ್ ಒನ್ ನೋಡಣ.
ಹಾ ಹೌದೇನು?
ಹ್ಮ
ಮತ್ತೆ ಕೆಲ್ಸ ಬಗ್ಸೆ ಏನಿಲ್ಲಾನ್ ಈಗ.
ಈ ಅಣ ಬಡೂರ್ ಮ್ಯಾಗ ದಯ ಅಣ್ಣ ಸ್ವಲ್ಪ ದಯೆ ಇರ್ಲಿಣ್ಣ ಅಣ ಅಣ ತಡಿಯಣ ಇನ್ನೊಂದು ಒಂದ್ ಯಾಡ್ ನಿಮ್ ಒಂದ್ ಯಾಡ್ ನಿಮ್ಷ್ ತಡಿಯಣ್ಣ ಹಿಂಗ್ಯಾಕಣ್ಣ.
ಹೌದಣ್ಣ ನಿಮ್ದ್ ಅಣ ಟೈಮ್ ಆಗಿಲ್ಲಣ್ಣ.
ಆಯ್ ಅಣ ಹೊ ನಾನ್ ಹಂಗೆ ಸ್ವಲ್ಪ್ ಸ್ವಲ್ಪ್ ದಬ್ಬಾಕಣ್ಣ ಪೂರ್ವ ಕರೆಕ್ಟ್ರ್ ಅಂದ್ರೆ ಹೆಂಗಣ ಸ ಸ್ವಲ್ಪ ಎಚ್ಚ್ ಹೆಚ್ಚಿಗಿಚ್ಚಗ ದಬ್ಬಕಣ ನೀ ಕರೆಕ್ಟ್ ಟೈಮ್ ಹಿಂಗೆ ಮೇಂಟೈನ್ ಮಾಡಿದ್ರೆಂಗಣ ಆಯ್ತ್ ತೋಣ್ಣ ಬಿಸಿ ಇರ್ತರಿ. ಸರಿ ಹಚ್ರಿ ನಗಡು
ಹಾ ಆಯ್ತು.